ಹಲೋ,
ಹಲೋ,
ಹಲೇ
ನ
ಹಲೋ,,
ಅಲ್ಲ ಹಲೋ, ಭೈ- ಹಲೋ,, ಹಲೋ, - ಇಲ್ಲೆಯ ಮನ್ಯಾಗ.
ಹ ನ್ತಿ
ಇ ನ
ಏನ್ಯ್ತು
ನ ನಂಬ ಸತೆ ಅಂದು ಗಡ ಮುಊಟೆಡಾಗ ಎಂದು ನೀ ಮಾಡರ್ಗತಿ ಮಾಡತಿ ಸ ಹಲೋ, ಅಲೋ,, ಹಲೋ, ಹಲೋ ಹಲೋ,, ಹಲೋ, - ಹಲೋ,, ಹಲೋ,, ಅಲೋ,
ಹಲೋ ಹಲೋ
ಎಲ್ಲಿದ ಹೊರಗ ಹೋಗು ಏನ ಕೇಳಲ ಆಗದ.
ಹಲೋ,,
ಒರಗ ಬಾ ಏನ ಕೇಳಲಾಗದಲ್ಲ.
ಮಾತಾಡಲೇ
ಮಾತು ಕೇಳಲಾಗಿದ ನಿಂದು. ಮಾತ್ ಹೇಳ್ಕೊತ ನೋ, ನೀನೇ ಕೇಳಲಾಗದ ಬಾ ಹೊರಗ.
ಕೇಳ್ಸಲ್ಲಾಗದ. ನೆಟ್ವರ್ಕ್ ಇಲ್ಲೋಡಲ್ಲಿ.
ನಿಂದಿಲ್ಲನೆಟ್ವವರ್ಕ ನಂದ್ಯಾ ಕಿಲ್,
ಹಲೋ,
ನಿ ಮಾಡ ಬಿತ
ಹಲೋ,
ಹ ಮು ಚೆ ಮಾಡ್ಬಟಾ
ಹಲೋ,
ಹ ನಿಮ್ ತಂಗಿ ಎನ್ಮಾಡ್ಕೋತಲ
ಹಲೋ ಹ
ಅಲೋ,
ಹತ ಐತೆ
ಹ ಹಲೋ
ಹಾ ಈ ಕೇಳ್ಸ್ತಾ ಇದೆ
ಈಗ್ ಕೇಳ್ಸ್ತಾಗತ್ತು.
ಏನ್ ಮಾಡ್ಕೋತಿ
ಏನಿಲ್ಲ
ಎಲ್ಲಿಗೋದ್ಲು ನಿನ್ ತಂಗಿ? ಏನೊ ನೋಡಪ ಇಲ್ಲಿ ನಿನ್ ತೆಂಗಿ ಸಿಂತೆಲ್ ಸುಮ್ ಕೂತ್ತ್ಯಾಳ್ ನೋಡು.
ನನ್ ತಂಗಿ ಸಿಂತೆಲ್ ಸುಮ್ ಕುಂತ್ಯಾ
ಹ್ಮ್ ಏನ್ ಮಾಡಕ್ಕ
ಹ್ಮ ಟೂರ್ಗೆತ್ತೂಂದ್ರ
ಟೂರ್ಗೆ?
ಹ್ಮ್
ಸೂರರಿಗೆ ಮು ಈ ಈಗೆಲುವ ಮುಂದ ತ.
ಎಲ್ಲ ಹೊಂಟೀದೀವ್
ನಾನು ರಾಜೆ
ಹಾ
ಹ ನಾ ಜ ಒಂದು ಹತ್ತು ಜನ ಹೊಂಟೀವಿ.
ಎರಡು ದಿನದಲ್ಲಿ ರಾಜೆ ಸಾಲಿಗ್ ಹೋದ್ನ?
ಇಲ್ಲ ಇದು ಮಾಡ್ಕೊಂಡ್ ಹೋಗ್ತಾನ.
ಏನ್ ಟೂರ್ ಮಾಡ್ಕೊಂಡ?
ಹಾ
ಎಲ್ಲ ಆರಾಮಲ್ಲ ಮತ್ತೆ ಮತ್ತೇನ್ ಸಮಸ್ಯಾರ?
ಮತ್ತೇನಿಲ್ಲ.
ಹಾ
ನಿಮ್ಮಣ್ಣ ಎಲ್ಲೀಗೋನ?
ಏನ್ ನಡದಿತ್ತಲ ಕೆಲ್ಸ?
ಅಲ್ಲೇನ್ ನೋಡಪ ಹೋಗಿ ನೀರ್ ಬಿಟ್ಟು ಬಂದೆ ಮುಂಜಾನಿ ಹಸನಿಗೆತ್ತೋಗೀ.
ಎಷ್ಟು ಕರೆಂಟ್ ಎಷ್ಟಕ್ಕಿದ್ದು.
ರಾತ್ರಿ ಕಲ್ಯಾಣ ನಟುಕ. ರಾತ್ರಿ ನಾಕಪ್ಪಂದ ಹುಂ. ಮುಂಜಳೆದ್ದು ಹೋಗಿ ಹೋಗಕೆ ನೀರ್ ನೀರು ಬಿಡ್ಕ ಬಂದೀವು.
ಚನ್ನಿಲ್ಲ ಈಗ. ನಾವು ನೀರ್ ಬಿಟ್ಟು ಬಂದ್ವಿ.
ಹಾ
ನಾವು ನೀರ್ ಬಿಟ್ಟ್ ಬಂದ್ವಿ.
ಇಲ್ಲೇ ಹೊಲಕ.
ಯಾವ್ ಬಾಯಿ ಇದು ನಿಂಬಿ ನಿಂಬಿ ಇದ್ರು ಹೊಲ್ದಾಗ ನಂಬಿ ಗಿಡ್ದು ಹೊಲ್ದಾಗ.
ನಂಬಿ ಗಿಡಕ್ಕ.
ಎಸ್ಮ ಗಂಟಾ
ನಿಮ ಬಲೆ ಎಷ್ಟಕ್ ಬಂದ ಅಷ್ಟಕ್ಕೆ ಬಂದ
ಮುಂಜೆ ಹಸನ್ಯಾಗ ಬಂದಿಲ್ಲ ಮತ್ತೆ ತಂಗಾದ್ರ
ಅವೇನ್ನ ಸಿಕ್ಕನ ಬಂದ ಎನ್ನಂದು ಕೊಯ್ಯೋ
ಹ ನಮ್ಮಲ್ಲಿ ಹತ್ತುಕ್ಕಗಲ್ಲ
ನಮ್ಮಲ್ಲ ಹನ್ನೊಂದು ನ ಕ
ಹಂಗ ನಿಮ್ಗೆ ನಮಗ ಒಂದ ತಾಸ್ ಪರಕ್ ಆಯ್ತು
ಹ್ಮ ಹಾ ಒಂತಾಸ್ ಬರ್ಕಲ್ ಅದನ ಫೋನ್ ಕಟ್ ಮಾಡಕ್ ಹಬೇಡ ನಾನು ಎಷ್ಟು ನಾನು ನಾಕು ನಿಮಷ ಮಾತಾಡ್ಬೇಕು
ಹೌದಾ
ಹ್ಮ್
ಇವ ಎಲ್ಲೋಗೆ ನ ಶಿವು ಎಲ್ಲೋ ಗ್ಯಾನ
ಶಿವು ದಗುದುಕ
ಶಿವು ಶಿವನ ದೇನ ಕೆಲಸ
ನೀನ್ ಕೆಲ್ಸ ಮಾಡ್ತಾನ ಗೊತ್ತಿಲ್ಲ
ಹೌದಾ ಶಾಣೆ ಪೋನ್ ನಿಲ್
ಹಚಿಲ್
ಫೋನ್ ಹಚ್ಚು
ಅಚ್ಚಲ ನಿಮಿಷಾನ ಅಚ್ಚಲ
ಮನೀ ಅಟ್ಟಿದಪ್ಪನಡು ಅದಕ್ಕ
ಇಲ್ಲ ಶ್ರೀಕಾಂತ್ ಹೆಚ್ಚಿದ
ಹ್ಮ್ ಶ್ರೀಕಾಂತ ಅಚನ ಶಾಣನ ಹಜ್ಜನ ಮನು ಶಾಲೆ ಗ ನಾ ನಂಬರ್ ಭಯಪಟ್ಟದ ನ ಹ್ಮ್ ಹ್ಮ್ ಹಸ್ಪ ಹ್ಮ ನ ಮ
ಅದಾ ಶ್ರೀಕಾಂತ
ಆ
ಹ್ಮ ಜಯನಂದ ಜಯನಂದ
ಏನ್ ಮಾಡ ಏನ್ ಮಾಡತದ ಕ
ಹಾ
ನೀರ್ ಬುಡಕತ್ತಿನಪ್ಪ ಅಂತ ಅಂದೆ
ಹ್ಮ
ಇನ್ ಪಂದರ ಬರಾನ ಮೊನ್ಯಾಗ ಬೀಳಡ್ಲಕ್ ಬಡ್ಲಕ್ಕ್ರೀ
ಹಾ
ಹೌಕ
ಅವಕ್ಕೆ ನೀರುಗೇರು ಕುಡಸೇ ಅಲ್ಲ
ಅವಕ್ ನೀರ್ ಕುಡಿಸ ಕುಡಿಸತೀ ಎಲ್ಲ ಮತ್ತಾಕ ನನ್ ಬೇ ಬರ್ತೊಡ್ರಿ ನೀ ಆರ್ಮಕ್ಕೆ ಅಲ್ ಸುಮ್ ಗೊತ್ತ ಇರ್ತವಲ್ಲ ಬಂದ್ಕಿ ಇಡ್ಕೋದ್ ನಿಂತ ಬಿಡ್ತವ ಮನುಷ್ಯರ
ಬಾರ ಎಡ
ಮಾರ್ತಿ ಮುನಿಯಸ ಈಗ ಅದ್ ನಿಂಗ ಜಾತ್ರೆ ತನ ಇಡ್ತೀವಿ ನಿಂಗ ಇ ತನ್ನ ಜಾತ್ರೆ ಇಡ್ತೀವಿ ಹ್ಮ್ ಯಾತ್ರೆ ಮಾರ ಳಿ ತಳಿ
ಜಾತ್ರೆ ಕಲ್ಲ ಹ ನಡತಾವ
ಹಾ ಹ್ಮ್ ಹ
ತೋಳಿ ಯಾರು ಯಾರು ಮಾಡ್ತಾರೆ ನೀ ಎಲ್ಲಿ ಮಾಡ್ತೀರಿ ಸತ್ಯ ಟೋಳಿ
ಎಂಪಿಒ ಒನ್ಕ ಎಂಪಿ
ಎಂಪಿ ಬರ್ಲ ತಂದರಲಿಲ್ಲ
ಅ ದೇವರ ಇದನ್ ಹೊಲಕ್ ನೋಡುದು
ನೋಡ್ದ ಹಾ ಕ ಕಬ ಕಡಿತೇವ ಬಾ ಕಬ್ಬ ಕಡಿದಂತೂ ಆಗಲ್ಲ ಅದಕ್ಕಾ ಇವರೆ ಕ ಸೇಮ್ ಮಾಡ್ತವ ಒಂದು ಟೋಳಿ ಹಚ್ಚಿ ತರೋದ ಪ್ಪ ದಿವಾಸಲ್ ಓಡಗಂಗ
ಹ್ಮ್ ಹನ್ನೆರಡು ಕೊಯತತಂದ ತುಪ ಲೋಡ್ ಅಗತೈತಿ ಮಶೀನ್ ಹನ್ನೆರಡು ಹ ದಿನಾಪೇಕ್ಸಾ ಹನ್ನೆರಡು ಕೊಯ್ತತಂದಂತು ಕ ನಡಿತ ಬೇಕದಂಗ ನಡೆಯುತ್ತ
ಅವರೀಗ ಅಡ್ವಾನ್ಸ್ ಎಷ್ಟ ಕೊಡ್ಬೇಕು
ಅಡ್ವಾನ್ಸ್ ಆ ಒಂದು ಮೂಲ್ಯದ ಕೊಟ್ಟದ
ನಾವ ಆಳ್ ಕೊಡ್ಬೇಕ
ಪೂರ್ಲಿ ಕೂಲ್ ಇದ್ದ ಒಂದ್ ಮೂರ್ ಕೊಟ್ಟದ ನೀವ್ ಒಂದೆರಡ ಕೊಡ್ಬೇಕಲಾ
ಬಟ್ ಟೋಟಲ್ ಲೇದೂ
ಮಾಡ್ಬೇಕಪ್ಪ ಊ ದೀಪಾವಳಿ ಬರ್ಬ ಅಂದ್ರ ಗಾಡಿ ದಬಸದಾಗ ನಡೆದ ಹೋಗತದ
ಹ್ಮ ಒಟ್ಟು ಟೋಟಲ್ ಐದು ಕೊಡ್ಬೇಕು
ಹ್ಮ್ ಐದ್ ಕೊಡ್ಬೇಕು ಗಾಡಿಗೆ ಹೂವುಪ್ಪ ಗಂಡೆ ಪಿಂಡೆ ಕಟುದತ್ತ ಬರ್ಬಾ ಕತ್ತಿಲ್ಲಾ ಊರಿಗೆ
ಹ್ಮ ಹಾ ಬರ್ತೀನಿ ಬರ್ತೀನಿ ಹ ನಿಮ್ಮ ನಿಮ್ಮ ನಿಮ ನಿಮ್ ದೊಡ್ಡಪ್ಪರ ಎಷ್ಟ ಕೊಡ್ತಾರ
ಅವ್ರನು ಒಂದ್ ಐದ್ ಕೊಟ್ಟಲತನು ಅಂದಪ್ಪ ಪೈ ಹ ತೋಳಿ ಮುಂದಿನ ಸಲಾ ಮು ಮುಂದಿನ ಸರಿ ಎಡ್ಡು ಗಾಡಿ ಜೋಡಿತ ಮತ್ತ
ಯಾಡು ಗಾಡಿ ಜೋಡ ಏನ ಇ ವರ್ಷೆಲ್ಲ
ಈ ವರ್ಷಿಲ್ಲ ಈ ವರ್ಷ ನಮ್ಮ ಅಮ್ಮೀಲ್ಲ ಮುದಪ್ ಮಾವಾದೂ ನಮ್ಮದ ಮುದಪ್ ಮಾವಾದೂ ನಮ್ಮದು
ಮುದಾಹರಣೆ ಎಷ್ಟು ಕೊಟ್ಟಿದ್ದ
ಅವನು ಇಷ್ಟ ಕೊಟ್ಟ ಬಂದಿನ ಪಟ್ಟಸ್ಸ್ ಎಷ್ಟ ಬೈತತಾ ಅಷ್ಟ ಬೈತತಾ ಕೊಡು ಸುಮ್ಮ ಕೊಡು ಯಾಕ್ ಬೈತಿಯ ಮತ್ತ ಅವಗ ಕೊಡೋದ ಯಾಕ್
ಮತ್ತ ಹೊಗಾತಲೇ ಮತ್ತ ಕೊಡಬೇಕ ಅವರಿಗೆ
ಅಲ್ಲ ಅಂಗಲ್ಲ ಇದು ಕೊಯತ ಅಚ್ಚಿ ಒಂದ ತುಕ್ಕ ಗಾಡಿದ ನ ಒಂದ ಇಂಜಿನ್ ತಂದ ಬಿಡತನಿ
ಹ ಇನ್ನ ಏನ ಅಂತ ಆತನಮ್ಮ
ಹಾ ನೋಡ ನಾ ಇಬ್ರ ಇಬ್ ಕಡಿ ಹೆಂಗರಾ ಮಾಡುತಿದ್ದು ಇಬ್ರ ಕೂಡ ನಡವ ಅಕಿತಲ್ಲ ಅದು ಇ ಏನು ನಮ್ ಗಾಡಿ ಸಜ್ಜ ಬೀಳಕ್ ಅಂತ ಗಾಡಿ ಚುಲೋ ಇಂತ ಅಂತ ಅದ್ ಇಡ್ಬೋದು ನಮ್ಮ ಗಾಡಿ ಮಾರಿಬಿಡ
ಇ ನಿಮ್ದ ಮಾರಿಬಿಡೋಣ ಏನ
ಹಾ ಇದು ನಮ್ಮ ಇಂಜನ್ ಹೊಸ ಇಂಜನ್ ಮಾರಿ ಬಿಡೋದ ಅದಕ್ಕೆ ಏ... ತಿಂಡಿ ಪಿಂಡಿ ಏನ ಹೇಳಿರು... ಕಟ್ಟಿಕೊ ಅದೇ ಮೇಲೆ ಅದೇ ಅದೇ ಇಟಕೊಂಡ್ಬಿಡೋದ ಮ...
ಯಾರ್ ತರ್ತಾರೋ
ಎಲೆ ಎಂಟ ಎ ಗೊತ್ತಾರಪ್ಪಾ ಯಾವನ ಮಾಡ್ತನ ನಮ್ ಅಜ್ಜಿ ಬಳಿ ಎಳ ಎಂಟಿ ಎಲೆ ಎಂಟಿ ಅಂತಳ್ಳ ಆಮೇಲೆ ಗೊತ್ತನ
ಅವ್ನಿಗೆ ಎಲ್ಲಟ ಹೊಡಿಯಾಕ್ ಬರೋಲ್ಲ ಅಂತ ಏನ್ ಮಾಡೋದ
ಹೊಡೀತಾನ ಲಾ ಎಲ್ಲಂಟಿ ಅಡಿಕೊಳತಾನ ಈಗ ಈಗ
ವಳ್ಳ ನೀ ಅತ ಪನ ಒಳ್ಳ ನೀನ್ ಬರ್ತ ನೀ ಬರ್
ಹಾ
ವಾಯ ನೀ ಯಚಿಗಾಯ
ಹಾ
ಹಾ